ಹಲೋ
ಹಾ ಹೇಳಿ
ಕೇಳಸ್ತಿಲ್ವಾ
ಕೇಳಿಸ್ತಾ ಇದೆ ಏನ್ ಮಾಡ್ತಿದ್ರಿ ಹೇಳಿ ಕೆಳ್ಸ್ತಿದೆ
ಹ್ಮ್ ಊಟ
ಆಯ್ತು ನಿಮ್ದು.
ಹಲೋ.
ಆಯ್ತು ನಿಮ್ದು
ಆಯ್ತು
ಹಾ
ಏ ಮಾಡ್ತಿದ್ರಿ.
ಇದೇನ್ ಮಾಡನ ಊಟ ಮಾಡ ಮಲ್ಕೊಡಿದ್ದೆ.
ನನಗ್ ಕೇಳಸ್ತಿ
ಊಟ ಮಾಡ್ ಮಕ್ಕೊಂಡಿದ್ದೆ ಹಲೋ ಹಲೋ ಹಲೋ
ಹಲೋ
ಹಾ ಹೇಳಿ ಕೇಳಸ್ತಿಲ್ವ
ಹಾ ಹಾ
ಇವಾಗ
ಈಗ ಸ್ವಲ್ಪ ಪರ್ವಾಗಿಲ್ಲ
ಹಾ ಹೇಳಿ ಮಾತಾಡಿ
ಊಟ
ಆಯ್ತು ನಿಮ್ದು
ಆಯ್ತು
ಹ್ಮ್ ಮತ್ತೆ ಎಂತ ಮಾಡ್ತಿದ್ರೀ
ಹಂಗೆ ಟಿವಿ ನೋಡ್ತಾ ಕೂತಿದ್ದೆ ನೀವು
ನಾವು ಅಂಗೆ ಮಲ್ಕೊಂಡಿದ್ವಿ ಊಟ ಆಯ್ತ
ಹ್ಮ್ ನೆಟ್ವರ್ಕ್ ಇಶ್ಯೂ ಇದೆ
ನೆಟ್ವರ್ಕ್ ಇಶ್ಯು
ಹಾ
ಹ್ಮ್ ಕಟ್ ಕಟ್ ಆಗ್ತಿದೆ ವಾಯ್ಸ್
ಇವಾಗ ಕೇಳಸ್ತಾ ಇದ್ಯಾ
ಹಾ
ಹ್ಮ್ ಹೇಳಿ
ಏನು ಊಟ
ಊಟ ನಾನ್ವೆೆಜ್
ಹ್ಮ್ ನಾನ್ ವೆಜಲ್ಲಿ ಏನ್ ಮಾಡಿದ್ರಿ
ಬಿರಿಯಾನಿ
ಹಾ
ದಿ ಗ್ರೇವಿ ಅನ್ನ ಸಾಂಬಾರು ಮುದ್ದೆ
ಆ ಹಾ
ಹ್ಮ್ ನಿಮ್ದು ಹೇಳ್ಬೇಕು
ನಮ್ಮನೆ ವೆಜ್ಜ್ ಅನ್ನ ಸಾರು ಮುದ್ದೆ
ಏನು ವೆಜ್ಜಲ್ಲಿ ಸಾಂಬಾರು
ಇಂದು ವೆಜಿಟೇಬಲ್ಸ್
ಹ್ಮ್
ಹ್ಮ್
ಹೊಡದ್ರಲ್ಲಪ್ಪ ಲಾಟ್ರಿ ವೆಜ್ ಚಿಲ್ಲಿ
ವೆಜ್ ತಿಂದ್ರೆ ಏನ್ ಲಾಟ್ರಿ ಇದೆ
ಹ್ಮ್
ಹಾ ನಾನ್ ವೆಜ್ ಮಾಡ್ಬೇಕು ಬಟ್ ಈವ್ನಿಂಗ್ ಮಾಡೋಣ ಅಂತ ಸುಮ್ಮನಾದ್ವಿ
ನೀವ ಮಾಡ್ತೀರಾ
ಇಲ್ಲ ನಮ್ಮಮ್ಮ ಮಾಡ್ತರೆ ನಂಗಷ್ಟು ಬರಲ್ಲ ನಾನ್ ವೆಜ್ ಎಲ್ಲ
ಹ್ಞೂಂ
ಹ್ಮ್ ನಾವೇನಿದ್ರು ವೆಜ್ ಅಷ್ಟೇ ಮಾಡೋದು
ಹ್ಮ್ ಹ್ಮ್
ಹ್ಮ್ ಮತ್
ಮತ್ ನನಗೆ ಹೇಳ್ಕೊಟ್ಟಿದ್ರಿ ಇವತ್ತು ಪಲಾವ್ ಮಾಡೋದ ಹೆಂಗೆ ಅಂತ
ಅದೇ ವೆಜ್ ಅಲ್ವಾ ಅದೊಂದು ಬಿರಿಯಾನಿ ಒಂದು ಬರುದ ಅಷ್ಟೇ ಬಟ್ ಪರ್ಫೆಕ್ಟ್ ಆಗೆಲ್ಲ ಅಷ್ಟೆಲ್ಲ ನಾನ್ ವೆಜ್ ಮಾಡಲ್ಲ ಜಾಸ್ತಿ ನಾನ ಒಬ್ಬಳ ಇದ್ರಷ್ಟೇ ಮಾಡ್ಕೊಳೋದು
ಹಾ ಓಕೆ ಓಕೆ
ಮತ್ತೆ
ನೀವೆ ಹೇಳ್ಬೇಕು
ಇದು ನಿಮ್ ಕಡೆ ಮೀನ್ಸ್ ಅಂದ್ರೆ ನಿಮಗ ಗೊತ್ತಿರೋರ್ ಯಾರಾದ್ರೂ ಫೋಟೋಗ್ರಾಫರ್ ಇದ್ರಾ
ಹಾ ಯಾಕೆ
ಅದು ನಮ್ಮ ಅಣ್ಣನ್ ಮದ್ವೆ ಇತ್ತು ಸೊ ಫೋಟೋಗ್ರಾಫ್ ಫರ್ನ ಸರ್ಚ್ ಮಾಡ್ತಾ ಇದ್ವಿ ಅದಿಕ್ಕೆ
ನಮ್ ಫ್ರೆಂಡ್ ಇದ್ದಾರೆ
ಎಷ್ಟ ಕಾಸ್ಟ್ ಮಾಡ್ತಾರ ಅವರು
ನೀವ ಏನ ಇಟ್ಕೊಂತರ ಪಾ ಅದರ ಮ್ಯಾಲ ಡಿಪೆಂಡ್
ಅಂದ್ರೆ ಟೋಟಲ್ ಪ್ಯಾಕೇಜ್ ಬೇಕು ನಮಗೆ ಪ್ರೀ ವೆಡ್ಡಿಂಗ್ ಶೂಟು ಮೆಹೆಂದಿ ಹಲ್ದಿಗೆ ಮತ್ತೆ ಚ ಚತ್ರಕ್ಕ ಹೋಗೋದು ಅಲ್ಲಿ ಫುಲ್ ಟೂ ಡೇಸ್ ಹ ಹ ಹ ಹ ಅಂದ್ರೆ ಅದಕ್ಕಿಂತ ಮುಂಚೆ ಅದೇ ಪ್ರೀ ವೆಡ್ಡಿಂಗ್ ಶೂಟಲ್ ಮತ್ತೆ ಹಳ್ದಿ ಮೆಹಂದಿ ಶಾಸ್ತ್ರದೊಂದು
ಅದೇ ಪ್ರೀ ವೆಡ್ಡಿಂಗ್ ಶೂಟ್ ನೀವೇ ಕರ್ಕೊಂಡ ಹೋಗ್ಬೇಕು ಅವ್ರ ಏನಂತ ಬರಲ್ಲ ಕಾರಲ್ಲಿ ನೀವು ಯಾವ ಪ್ಲೇಸ್ ಏಳ್ತೀರಾ ಆ ಪ್ಲೇಸ್ ಮೇಲೆ ಡಿಪೆಂಡ
ಅಂದ್ರೆ ಅವ್ರು ಸಜೆಸ್ಟ್ ಮಾಡಲ್ವಾ ಯಾವ್ ಪ್ಲೇಸ್ಗೆ ಹೋದ್ರೆ ಫೋಟೋಸ್ ಚೆನ್ನಾಗಿ ಬರುತ್ತೆ
ಅವ್ರು ತೋರ್ಸ್ತಾರೆ ಕೊಡ್ತಾರೆ ಲೀಸ್ಟ್ ಕೊಡ್ತಾರೆ ನಿಮ್ ಅವರುದು ಹೇಳ್ತಾರೆ ಇಂತಿಂತ ಕಡೆ ಇಂತಿಂತ ಬಜೆಟ್ ಆಗುತ್ತೆ ಅಂತ
ಓ ಒಂದೇ ಡಿಸ್ಟೆನ್ಸ್ ಮೇಲೆ ಡಿಪೆಂಡಾ
ಹಾ ಡಿಸ್ಟೆನ್ಸ್ ಮೇಲೆ ಡಿಪೆಂಡು ಈಗ್ ಅವ್ರಿಗೂ ಅವರಿಗೂ ಬೇರೆ ಆಡ್ ರ ಇರ್ತಾವಲ್ಲ ಬಂದು ಪಿಕಪ್ ಮಾಡ್ಕೋಬೇಕಲ್ಲ ಸ್ವಲ್ಪ
ಹೌದು ನಾವು ಒಂದ್ ಎರಡ್ ಮೂರ್ ಹತ್ರ ಕೇಳಿದ್ವಿ ಎಲ್ಲಾ ಇವಾಗೆಲ್ಲಾ ಬ್ಯುಸಿ ಶೆಡ್ಯೂಲ್ ಅಂತ ಹೇಳ್ತಿದ್ದಾರೆ ಅದಕ್ಕೆ ನಿಮಿಗ್ ಕೇಳೋಣ ಅಂತ ಫೋನ್ ಮಾಡಿದೆ
ಹ್ಮ್ ಸಿಗ್ತಾರೆ ಸಿಗ್ತಾರ ತಗೊಳ್ಳಿ ಹೇಳ್ತೀನಿ
ಎಷ್ಟು ತಗೊಂಡ್ತಾರೆ ಅಮೌಂಟ
ಈಗ ಎಲ್ಲಾ ಕಡೆ ನಡೀತಿರೋದು ಏ ಟು ಜೆಡ್ ಅಂದ್ರೆ ಆಲ್ಬಮು ವಿಡಿಯೋ ಎಲ್ಲ ಅವರೇ ಮಾಡ್ಕೊಡ್ತಾರೆ ಲಾಷ್ಟೀಗೆ ಆಲ್ಬಮ್ ಕೊಡ್ತಾರೆ
ಹ್ಞೂಂ
ಅದೇ ಕರಿ ಕರೀಶ್ಮಾ ಶೀಟು ಒಂದ್ ಮೂವತ್ ಶೀಟ ಕೊಡ್ತಾರೆ ಆಲ್ಬಮ್ ಅದರ ಮೇಲ್ ಕೊಡಲ್ಲ ಯಾರು ಒಂದ ಒಂದ್ ಲಕ್ಷದ ಇ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಇಲ್ಲಿ ಹೊರಗಡೆ ನಡೀತಿರೋದು ರೇಟು
ಹ್ಮ್
ನಿಮಗೆ ಅಂದ್ರ ಒಂದೆ ಹತ್ತು ಸಾವಿರ ರೂಪಿಯ್ ಐದು ಸಾವರ ರೂಪಾಯಿ ಕಮ್ಮಿ ಆಗ್ಬೋ ಅನ್ಕೋತಿನಿ.
ನೀವ್ ಮಾಡಿಸ್ತೀರಾ
ಹ್ಮ್ ಮಾಡ್ಸೋಣ ತಗಿ ಅವರುಾರೆ ನಮ್ಮ ಪ್ರ ಒಬ್ಬರು ಇದಾರೆನಮ್ಮಫ್ರೆಂಡ್ ಒಬ್ರು ಇದಾರೆ ಒನ್ ಮೂರ ನಾಲ್ಕು ಜನ ಇದಾರೆ
ಅಂದೆ ಅವರಲ್ಲಿ ಯಾರ್ ಚೆನ್ನಾಗಿ ಮಾಡ್ತಾರೆ ಅಂತ ನೀವ ಈಗನ್ಸ
ಎಲ್ಲಾರ ಆಲ್ಮೋಸ್ಟ್ ಚೆನ್ನಾಗ್ ಮಾಡ್ತಾರೆ.
ಹ್ಮ ಹ್ಮ್
ಎಲ್ಲಾ ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಇರೋದು
ಹ್ಮ
ಹ್ಮ್ ಹ್ಮ
ಹಂಗಾದ್ರೆ ನೀವ್ ಕೇಳೇಳಿ ಹೇಳ್ತೀರಾ
ಕೇಳಿ ಹೇಳುದಲ್ಲ ಇಂಥ ಡೇಟ್ ಅಂತ ನೀವು ಹೇಳಿದ್ರೆ ಕಳ್ಸಕೊಡಿ ಕಾರ್ಡ್ ಎಲ್ಲ
ಹ್ಮ ನಾನು ಆಮೇಲೆ ಒಂದ್ ಅರ್ಧ ಗಂಟೆ ಆದ್ಮೇಲೆ ಕಳಿಸತೀನಿ ನೀವು ನೀವ ಹೇಳುದ್ರಲ್ಲಾ ಅವದು ಯಾರ ಒಬ್ರು ಸೆಲೆಕ್ಟ್ ಮಾಡಿ ನನಗ್ ಅವ ನಂಬರ್ ಕೊಡಿ ನ ಮಾತಾಡ್ತಿನಿ ತಿನಿ ಹ್ ಹಿಂಗೆ ಇದೆ ಅಂತ.
ಹ್ಮ್ ಹ್ಮ್
ಅಲ್ಲೆ ನೀವು ಒಂದ್ಸಲಿ ಮಾತಾಡಿ ಹೇಳಿ ಆಮೇಲ್ ಮತ್ತೆ ಮಾತಾಡ್ತೀನಿ ನಾನು
ಮಾತ್ರಾಡ್ದೇನ ಇಲ್ಲ ಈಗ ಸುಮ್ನೆ ಈಗ ಬುಕ್ ಮಾಡ್ಕೊಬ ಬಿಡಣ ಅಂತ ಯಾಕ್ ಗೊತ್ತಾ ಹರೀಶ್ಕಾ ಲಾಸ್ಟ್ ಮುೊಮೆಂಟ್ ಅವರು ಬೇರೆ ಆಟಾಡ್ಕೊಂಡಿ
ಹಾ
ಬಂದಿಲ್ಲ ಅಂದ್ರೆ ಸರಿಯಾಗಲ್ಲ ಅದು
ಹೌದು ಅಂದ್ರೆ ಮದ್ವೆ ಇರೋದಿನ ನೆಕ್ಸ್ಟ್ ಮಂತ್ ಅಲ್ಲಿಯ ಬಟ್ ಪ್ರೀ ವೆಡ್ಡಿಂಗಗೆ ಈ ಮಂತ್ ಅಲ್ಲಿ ಹೋಗೋಣ ಅಂತ ಮಾನ್ಸೂನ್ ಅಲ್ವಾ ಸ
ಹಾಂ ಓಕೆ ಓಕೆ
ಹ್ಮ್ ಚಿಕ್ಮಂಗ್ಳೂರ್ ಸೈಡು ಅಂತ ಅನ್ಕೊಂಡಿದ್ವಿ ಚಿಕ್ಕಮಂಗ್ಳೂರ್ ಎಲ್ಲ ಒನ್ನ ಅವರಕ್ ಹೋಗೋಣ ಅಂತ
ಹಾ
ಹ ಯಾವ ಕಡೆ ಬೆಸ್ಟು ಅಂತ
ನಾವ್ ಹೇಳ್ತೀನಿ ತಗೊಳ್ಳಿ ಅವ್ರು ಕಳ್ಸು ಕಳ್ತನ್ ಲಿಷ್ಟು ನಿಮ ನಿಮಗ್ ನಿಮಗಿರೋದು ನೀವ ಹೇಳ್ಕೊಳ್ಳಿ ನಿಮಗಿರೋದು ನೀವ ಹೇಳ್ಕೊಳ್ಳಿ ಅವ್ರಗ ಇರೋದು ಅವ್ರು ಹಳ್ಕೊಳ್ತಾರೆ
ಹಾ
ಅದು ಅಲ್ಲಿ ಡಿಸೈಡ್ ಮಾಡಂತಾಳಿ
ಅಂದ್ರೆ ಯೂನಿಕ್ ಅಲ್ಲಿ ಇರ್ಬೇಕು ಯೂಜಲಿ ಇವಾಗ ಎಲ್ಲಾ ಮಾಡಿಸ್ತಾರೆ ಎಲ್ಲಾರ್ದು ಸೇಮ್ ಸೇಮ್ ಅನ್ಸುತ್ತೆ ಸೊ ಸ್ವಲ್ಪ ಯುನೀಕ್ ಅಲ್ಲಿದೆ ಅಂತ
ಹೇಳ್ತೀನ್ ತಗಳಿ ಬೆಳಗ್ಗೆ ಟ್ರೆಂಡಿಂಗ್ಲ್ಲಿ ಯಿದೆ ಅದೇನ್ ನೋಡ್ಕೊಣ ಅಂತ
ಅಂದ್ರೆ ಲಾಸ್ಟ್ ಮಂತ್ ನನ್ ಫ್ರೆಂಡ್ ಮದ್ವೆ ಆಯ್ತಾ ಅವ್ರದ್ದು ಅಂದ್ರೆ ತುಂಬಾ ಕಡೆ ನೋಡಿದಿ ನಾನು ಎಲ್ಲಾರು ಸೇ್ ಚಿಕ್ಮಂಗಗಳೂರು ಸೈಡ್ ಅಂದ ಅವೇ ಕಾಮನ್ ಪ್ಲೇಸ್ ಅ ಸೆಲೆಕ್ಟ್ ಮಾಡ್ತವಿ ಅದಕ್ಕೆ ಹ ಕಾಲ್ ಮನ್ಯಗ ಇರಬಾರ್ದು ಅಂತ ನಾನು
ಹಾ ಸರಿ ಸರಿ ಹೇಳ್ತೀನಿ
ಹ ನೀವೆಲ್ಲಾ ಕೇಳ್ಬಿಟ್ಟ ಹೇಳ್ತೀರಾ
ಹಾ ಹೇಳ್ತೀನಿ
ಅಂದ್ರೆ ಸ್ವಲ್ಪ ಇನ್ನು ಸ್ವಲ್ಪ ಕಮ್ಮಿ ಮಾಡ್ಸಕ್ ಆಗಲ್ವಾ
ಎಲ್ಲ ಅವ್ರಗ ಪಾಪ ಉಳಿಯಾಲ್ಲ ಅವರು ಕೆಲಸದ ಕರ್ಕೊಂಬಂದಿರ್ತಾರ.
ಹಾ
ಅವ್ರು ಒಂದ್ ಡೇ ಒನ್ ನೈಟ ಗನೆ ಒಂದ ಎರಡ್ ಸಾವಿರ ರೂಪಾಯಿ ಮೂರ್ ಸಾವರ ರೂಪಾಯಿ ಕಗೆೇಳ್ತಾರೆ
ಹೌದು
ಮತ್ತತ್ ಅವ್ರಗೂ ಕೊಡ್ಬೇಕು ಇವಡ್ದು ಪ್ರಾಫಿಟ್ ಇಡ್ಕೋಬೇಕು
ಬಟ್ ನಮ್ದು ನೈಟ್ ಏನು ಇಲ್ಲ ನೈಟ್ ಫೋಟೋಗೆ ಅಂದ್ರೆ ಏನು ಇಲ್ಲ ಮಾರ್ನಿಂಗ್ ಮದುವೆ ಅಷ್ಟೇ ಇರೋದು ರಿಸೆಪ್ಷನ್ ಅಂದ್ರೆ ಎಂಗೇಜ್ಮೆಂಟ್ ಫುಲ್ ಗ್ರ್ಯಾಂಡ್ಗಿ ಮಾಡಾಗಿದೆ
ಹಾ ಹಾ
ವಷ್ಟೇ ಇರೋದು ಅದಕ್ಕೆ
ಹ್ಮ
ಹ ಅಂದ್ರೆ ನೀವ್ ಹೇಳಿದ್ ಫೋರ್ ಮೆಂಬರ್ಸ್ ಸೇಮ್ ಕಾಸ್ಟೇನಾ
ಹಾ ಹೌದು
ಅಂದ್ರೆ ಹೆಚ್ಚು
ಅವ್ರ ಅಂತಲ್ಲ ನಿಮ್ಮೂರಲ್ಲೋಗ ನೀವ್ ಕೇಳಿದ್ರುನು ಅದೇ ಸೇಮ್
ಇಲ್ಲ ಇಲ್ ಕೇಳಿದ್ವಿ ಸ್ವಲ್ಪ ಅಪ ಇಲ್ಲಿ ಅಂದ್ರೆ ಚೆನ್ನಾಗು ಮಾಡಲ್ಲ ಮತ್ತೆ ರೇಟ್ ಜಾಸ್ತಿ ಹೇಳ್ತಿದ್ದಾರೆ
ಯಾಕೊತ್ತಾ ಅವರು ಫೋಟೋಗ್ರಾಫರ್ಸು ಸಂಘ ಸಂಸ್ಥೆ ಮಾಡ್ಕೊಂಡಿದ್ದಾರೆ. ಈಗ ಒಂದ ಫಾಸ್ಟ್ ಸೈಜ್ ಫೋಟೋ ತಗೊಂಡ್ರೆ ಎಂಬತ್ ಎಂಬತ್ ರೂಪಾಯಿಗೆ ಆರು ಕಾಪಿ ಕೊಡ್ಬೇಕು ಅಂತ ಇದ್ರೆ ಅವ್ರ್ದ ರೂಲ್ಸ್ ಅಂಡ್ ರೆಗುಯುಲೇಷನ್ ಪ್ರಕಾರಷ್ಟ ಒಂದು ರೂಪಾಯ ಜಾಸ್ತೊಂಗಿಲ್ಲ ಎಂಬತ್ತು ರೂಪಾಯಿ ಎಷ್ಟೇ ಕಫಿ ಕಡಬೇಕು ಎಷ್ಟೇ ಕ ಕೊಡ್ಬೇಕು ಈ ಸ್ಟುಡಿಯೋ ಪಕ್ಕದ ಸ್ಟುಡಿಯೋ ಅದ್ರ ಪಕ್ಕದಲ್ಲ್ರೆ ಅದು ಅದ್ರ ಊರ್ ಪಕ್ಕದದು ಅದೇ ಸ್ಟುಡಿಯೋ
ಹ್ಮ್
ಎಲ್ಲಿ ನೋಡಿದ್ರು ಅದೇ
ಬಟ್ ಅಂದ್ರೆ ನೀವ ಹೇಳಿದ ಪಾಸ್ಪೋರ್ಟ್ ಸೈಜ ಇಂದು ನೀ ಬಟ್ ಫೋಟೋ ಶೂಟಿಗೆಲ್ಲ ಇಲ್ಲಿ ತುಂಬಾ ಜಾಸ್ತಿ ಕೇಳಿದ್ರು
ಅದು ಪ್ಲೇಸ್ ಮೆಲ್ ಡಿಪೆಂಡ್
ನನಗ್ ಗೊತ್ತಿಲ್ಲ ಒಬರು ಕೇಳಿದಕ್ಕೆ ಅವರು ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಇರದ ಸೊ ನನಗ್ ಅವ್ರದು ಫೋಟೋ ಶೂಟ್ ಅಷ್ಟು ಇಷ್ಟ ಆಗಿಲ್ಲ ಅವ್ರಿಗೆ ಹೇಳೋಣ ಅಣಕೆ.
ಹ್ಮ್
ಹ ಎಂಗೇಜ್ಮೆಂಟ್ ಅಲ್ಲಿ ಅವರೇ ತಕ್ಕೊಟ್ಟಿದ್ದು ಬಟ್ ನನಗೆ ಅವ್ರದ್ದ ಏನ್ ಅಷ್ಟೇನ್ ಇಷ್ಟ ಆಗಿಲ್ಲ ಅದಿಕ್ಕೆ ಬೇರೆ ನ್ನ ಟ್ರೈ ಮಾಡೋಣ ಅಂತ.
ಹ ಮಾಡ್ಕೊಡಂತ ತಗಲ್ಲಿ ಹೇಳ್ತೀನಿ ಅವ್ರಿಗೆ. ನಿಮ ನಮರ್ದ ಕಳ್ಸ್ಕೊಡ್ತೀನಿ ಇಲ್ಲ ಇಲ್ಲ
ಹಾ ಯಾವಾಗ ಹೇಳ್ತೀರಾ ಮತ್ತೆ
ಇಲ್ಲ ಅಂದ್ರೆ ಇವ ಸಂಜೆಂದ್ ಕರ್ಕೊಂಡು ಹೋಗ್ತೀನಿ ತಗೋಳಿನಿಮ್ನ ಯತ್ರ ಒಂದು ಸ್ಟುಡಿಯೋಗೆ ಮೂರ್ನಲ್ಕ್ ಸ್ಟುಡಿಯೋ ಇದಾವಲ್ಲ ವಿಸಿಟ್ ಮಾಡಿಸ್ತೀನಿ ಅಲ್ಲಿ ಅವ್ರ ಡೆಮೋ ಇರ್ತವಲ್ಲ ಅವ್ರ ಹತ್ರ
ಹೌದು ಅಂದ್ರೆ ಈಗ ಅವರು ಲಾಸ್ಟ್ ರೀಸೆ ರೀಸೆಂಟ್ ಆಗಿ ಯಾವ್ದು ತೆಗ್ ಮೀನ್ಸ್ ಅಂದ್ರೆ ಫೋಟೋ ಕ್ಲಿಕ್ ಮಾಡಿರ್ತಾರೆ ಅದನ್ನ ತೋರ್ಸುದ್ರೆ ಸಾಕು ನಾನ ಯಾರು ಅಂತ ಹೇಳ್ತೀನಿ.
ಇವತ್ ಸಂಜೆ ಹೋಗ್ಬ ಕರ್ಕೊಂಡ್ ಹೋಗ್ತೀವಿ ನಿಮ್ನ ನೋಡ್ ನೋಡಣಂತೆ ನೋಡ್ಮೇಲೆ ನಿಮಗ್ ಯಾವಾದ್ ಲೈಕ್ ಆಗುತ್ತೆ ಅದನ್ನ ಸೆಲೆಕ್ಷನ್ ಮಾಡಿ ಇವತ್ತೇ ಮಾತಾಡಿ ಫೈನಲ್ ಮಾರ್ಕ ಬರೋಲ್ಲ ಅಂತ ಅಡ್ವಾನ್ಸ್ ಎಲ್ಲ ಕೊಟ್ಟಿ
ಹಾ ಹಾ ಸರಿ ಸರಿ
ಓಕೆಲಾ
ಹಾ ಓಕೆ ಓಕೆ
ನಿಮ್ ಜೊತೆ ಯಾರ್ ಬರ್ತಾರೆ ನಿಮ್ಮ ಮಣ್ಣ ಯಾರ ಬರ್ತಾರಾ ಹ್ಮ್ ಸರಿಯ್ತ ಕರ್ಕೊಂಡುಬನ್ನಿ
ಹ್ಮ್ ನಮ್ಮ ಅಣ್ಣ ಕೆಲ್ಸಕ್ ಹೋಗಿದ್ದೇನನೆ.
ಸರಿ ಕಾಲ್ ಮಾಡ್ತಿದ್ದಳ್ಳಿ ಸಂಜೆ
ಹಾ ಸರಿ
ಹ್ಮ
ಹ್ಮ್